ಹಲೋ ಹಲೋ ಎನ್ ಮಾಡಾತಿ.
ಏನಿಲ್ಲಪ್ಪ ಕುೂತ್ಕೊಂಡಿನಿ ನೋಡಪ್ಪ ಸುಮ್ಮ.
ಕ್ಲಾಸ್
ಹ ಕ್ಲಾಸ್ ಇಲ್ಲಪ್ಪ ಅದ ಎಸ್ ಬಿ ಆರ್ ಶರಣ್ಗೋಪಾಲ್ ರೆಡ್ಡಿ ಅವ್ರು ತಾ ತ ಅಂತ ಹೇಳಿ ಮತ್ತೆ ಕ್ಲಾಸಿಗಿ ಕರ್ ಕುಡಿಸ್ಕ್ಯಾಂಡ್ ಮತ್ತೆ ಕಳ್ಸಿರ್ ಬತಾನಲ್ಲ ಅಂತ.
ಹ ಬೆಳಿಗ್ಗೆಬಿ ಹಂಗೆ ಮಾಡ್ಯಾರ್ ನೋಡ್.
ಅಂದರ್ ಏನ್ ಐತಿಲ್ಲ ಕ್ಲಾಸ್ ತೋಬೇಕ್ ಅಂತ. ಆವ್ ಸಿಲೇಬಸ್ ಮುಗಿಸಬೇಕ ಅಂತ ಏನರ ಐತಿಲ್ ಅವ್ರಿಗಿ. ಹಾ
ತಗೋಲ್ಲ ಅಂತ ಅನ್ಸಿತ್ ನನಗ ಅದಿಕ್ಕೆ ಬಂದಿಲ್ಲ ನನ್ ಕ್ಲಾಸಿಗಿ.
ಬಂದಿರ್ಲಿಲ್ಲ ಇವತ್ತ.
ಹ
ಹ್ಮ್ ನಾನ್ ಅವತ್ ಹಂಗತಪ್ಪ ನಂದು ಹೋಗಣಂತ ಮಾಡ್ ಅದೆ ಹೋಗ್ಲಿಲ್ಲ ಅದಕ್ಕ ಅವ್ರು ತಂದಿದ್ರ ಅವತ್ ಮತ್ ಇವತ್ತೊಂದು ಆಗಂತ ಹೊದ್ಯಪ್ಪ ನಾನ ನೋಡಿದ್ರ ತಂದ್ಲಿಲ್ಲ ಇವತ್ತ.
ಹ್ಮ್ ನಾವ ಯಾವಾಗ ಹೋಗಲ್ಲ ಅವಾಗ ತಗೋತಾರ.
ಹಾ ಹಾ
ನಾವು ಹೋಗಿರ್ತೀವಿ ಓಟ್ಟೆ ತೊಗೊಲ್ಲ.
ಹ್ಮ
ಹ್ಮ್ ಹಂಗ ಆಗ್ಯತ್ ನೋಡ್.
ಹ್ಮ್ ಅವಾಗ್ಲೆ ಕುವೆಂಪುರು ಮಾತಾಡ್ಕತಿದ್ವಲ್ಲ ನಾವು.
ಹಾ ಹಾ
ಆ ಕುವೆಂಪು ಅವರಿಗೆ ನಾಕ್ ಮಕ್ಳು ಇರ್ತಾರ.
ನಾಲ್ಕ ಹ್ಮ್
ಹ ಅವರ ಪುತ್ರ ಅವರ ಪುತ್ರರರ ಅಂದ್ರ ಮ ಮಗರ ಮಗ. ಹಾ ಪೂರ್ಣಚಂದ್ರ ತೇಜಸ್ವಿ ಅವರು ಹಾ. ಪೂರ್ಣಚಂದ್ರ ತೇಜಸ್ವಿ ಅವರು. ಕನ್ನಡದ ಪ್ರಸಿದ್ಧ ಸಾಹಿತಿ ಮತ್ತು ಪರಿಸರ ಚಿಂತಕರಾಗಿದ್ದಾರೆ.
ಹಾ
ಚಿಂತ್ರ ಚಿಂತಕರಾಗಿದರು ಅವರು ಅವರಂಗ.
ಹ್ಮ
ಕುವೆಂಪು ಅವರ ಸ್ಮಾರಕಗಳು.
ಹ್ಮ್
ಸ್ಮಾರಕ ಅಂದ್ರ ಅವ್ರ ನೆನಪಿನ.
ಹಾ ಕು ಕುಪ್ಪಳಿ ಕುಪ್ಪಳಿ ಎಲ್ಲ ಕವಿ ಮನೆ ಕುಪ್ಪಳಿಯ ಕವಿಶೈಲ ಕುವೆಂಪು ವಿಶ್ವವಿ ಹಾ
ಹ್ಮ್
ಕುವೆಂಪು ವಿಶ್ವವಿದ್ಯಾಲಯ ಮತ್ತೆ ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲ್ ಐತ್ ಅನ ಅವ್ರ ಹೆಸರಲ್ಲಿ
ಹ್ಮ್
ಇದು ನಾವು ಧಾರವಾಡದಿಂದ ದಾವಣಗೆರೆ ಹೋಕಿ ನೋಡು
ಹ್ಮ್
ಅದು ವಿಶ್ವ ಹೋಗ ನೀ
ಹ್ಮ್
ಹೋಗಿನಪ್ಪ ಟ್ರೈನ್ಾಗ ಅವ್ರ
ಹ್ಮ್ ಅವ್ರ ಊರ್ ಯಾವ್ದ ಅಂದಲ್ಲ ಶಿವಮೊಗ್ಗ ಅಲ್ಲ
ಶಿವಮೊಗ್ಗ ಹತ್ರ ಕುಪ್ಪಳ್ಳಿ ತೀರ್ಥಹಳ್ಳಿ ತೀರ್ಥಳ್ಳಿ ಬರ್ತತ್ ಅವ್ರ ಹ್ಮ ಮತ್ತೆ ಅವ್ರ ಮಳ ಹೊಂತಿದ್ದಂದ್ರ ಹ ನೊಂದು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಅಂದು ಮೈಸೂರಿನಲ್ಲಿ ನಿಧಾನರಾದರುೂ
ಹ್ಮ
ಅವರ ಅಂತ್ಯ ಸಂಸ್ಕಾರವನ್ನು ಕವಿ ಶೈಲ್ಯದಲ್ಲಿ ನಿೆರವರಿಸಲಾಯಿತು
ಹ್ಮ್
ಇಂದಿಗೂ ಸಾವಿರಾರು ಜನರು ಅವರ ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ
ಹ್ಮ್
ಉಪಸಂಹಾರ ಏನಂದ್ರ
ಹ್ಮ
ಕುವೆಂಪು ಅವರು ಕುವೆಂಪು ಅವರು ಕೇವಲ ಮಾತ್ರವ ಕವಿ ಮಾತ್ರವಲ್ಲ ಒಬ್ಬ ಮಹಾನ್ ಚಿಂತಕ ಶಿಕ್ಷಕ ಮತ್ತು ಮಾನವೀತರಾಗಿದ್ದರು ಅವರು ಸಾಹಿತ್ಯ ಕನ್ನಡ ಕನ್ನಡ ಭಾಷೆಯಾಗಿ ಹೊಸ ಆಯಾಮ ನೀಡಿದ್ದು ಅವರಿಗೆ ಅವರ ವಿಶ್ವಮಾನವ ಸಂದೇಶ ಇಂದಿಗೂ ಸಮಾಜಕ್ಕೆ ಮಾರ್ಗದರ್ಶಿಯಾಗಿದೆ ಮತ್ತು ಕನ್ನಡ ಸಾಹಿತ್ಯದ ಇತಿಹಾಸ ದಲ್ಲಿ ಕುವೆಂಪು ಅವರ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿದೆ
ಹ್ಮ್
ಹ್ಮ
ಮತ
ಮತ್ತ ಅಷ್ಟೇಪ್ಪ ಅವ್ರದು ಗೊತ್ತಿದ್ದು ನನಗೆ
ಅಷ್ಟ ಕೃತಿಗಳು ಬರ್ದಾರ
ಏನ್
ಹ ಅವ್ರ ಎಷ್ಟು ಕೃತಿಗಳು ಬರ್ದಾರ ನ ತಕ್ಕಗಳ ಎಷ್ಟು ಬರ್ದಾರ
ನಾಟಕನಾ ನಾ ನಾಟಕ ಅಂದ್ರೆ ಎರಡ್ ಬರ್ದಾರ ಅವ್ರು
ಹ್ಮ್
ಕಾದಂಬರಿ ಎರಡು ಬರ್ದಾರ
ಹ್ಮ್
ಮಹಾಕಾವ್ಯ ಒನ್ ಬರ್ದಾರೆ
ಹಾ
ಅವ್ರ ಕೃತಿಗಳು ನಾಲ್ಕೇನ ಐತದ ಒಟ್ ಜಾಸ್ತಿಿನ ಅದ ಇಲ್ಲ ಮೆನ್ಷನ್ ಮಾಡ ನಾ ಹೆ ನನಗ್ ಗೊತ್ತಿರೋದ್ ನಾಕ ಗೊತ್ತಾತದ.
ಹೌದಾ
ಹ ಪ್ರಬಂಧ ಯಾರ ಬರ್ದಾರ ಅವರು.
ಹ್ಮ್
ಮತ್ತ ಯಾವ್ದಾರ ಹೇಳ್ಳೇನ.
ಹಾ ಮತ್ತೇಳು.
ಯಾರ್ದ ಹೇಳಿ ಗಿರೀಶ್ ಕರ್ನದ್ ಹೇಳಲಾ.
ಹ ಗಿರೀಶ್ ಕಾರ್ನಾಡ್ ಅವರು.
ಅವರು ಇದ ಫಿಲಿಂ ತೆಗ್ದವ್ರಲ ಯಾವುದೇ ಗಿ ಇದರ್ಜತಿ.
ಇದು ಚಕ್ರ ಇದು.
ಚಕ್ರವ್ ಚಕ್ರವ್ಯಲ್ಲ ವಿಕ್ರಮಾದಿತ್ಯಾನ ಯಾವ್ದ ಇರುತ್ತ ನೋಡು. ವಿಕ್ರಮಾದಿತ್ಯ ಅಲ್ಲ
ವಿಕ್ರಮಾದಿತ್ಯ ಅಲ್ಲಾ
ಮತ್ತೆ
ವಿಕ್ರಮಾ ಅಂತೆಸ್ಟ್ ಅಷ್ಟೆ ಐತ ಅನ್ಸತೈತ
ನನೀಗ ವಿಕ್ರಮಾದಿತ್ಯ ಅಂತ ಅನ್ಸತತ್ ನನಗೆ. ಹ್ಮ್ ಅಂಗೆ ಇರಕ್ಕ ವಿಕ್ರಮಾದಿತ್ಯ.
ಹ್ಮ್ ಹ್ಮ್ ಹ್ಮ್
ಹ್ಮ್ ಹೇಳ್ತೀನ್ ನೋಡು ಅವ ಪರಿಚಯ ಹೇಳ್ತಿನ್ ನೋಡು.
ಹಾ
ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಸಾಹಿತ್ಯ ಕನ್ನಡ ಕನ್ನಡದ ಶ್ರೇಷ್ಠ ನಾಟಕಿರುತಾರೆ.
ಹ್ಮ್
ನಟ ನಿರ್ದೇಶಕ ಹಾಗೂ ಚಿಂತಕರಾಗಿದ್ದರು. ಅವರು ಆಧುನಿಕ ಕನ್ನಡ ರಂಗಭೂಮಿಗೆ ಹೊಸ ದಿಕ್ಕನ್ನು ನೀಡಿದರು.
ಹಾ
ಮತ್ತು ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ.
ಹಾ
ಪುರಾಣ ಇತಿಹಾಸದ ಮತ್ತು ಸಮಕಾಲೀನ ಸಮಾಜದ ಸಮಸ್ಯೆಗಳನ್ನು ತಮ್ಮ ನಾಟಕಗಳಲ್ಲಿ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ.
ಹ್ಮ್ ಇಲ್ಲಿ ನಮ್ಮ ರಾಜ್ಯದಾಗ ಏನ್ ಏನ್ ನಡೆತ್ತದ ಅನ್ನೋದು ಅವ್ರು ನಾ ನಾಟಕ ಮೂಲಕ ಜನರಿಗೆ ತಲುಪಿಸುತ್ತಿದ್ದರು.
ಇವಾಗ ಹಂಗ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ ಹಂಗ. ಅದಕ್ಕ ಇವಗ ಹುಡ್ರು ಶಾಲೆ ಕಲಿತಾರಲ್ಲ
ಅವಾಗ ಸ್ವಲ್ಪ ಹೇಳಿದ್ರ ಅದ್ರಾಗ ಅವ್ರ ಮನೆಗ್ ಹೇಳ್ಬೋದು ಹಿಂಗ ಹಿಂಗ್ ಹೇಳ್ತಾರ ಕ್ಲಾಸ್ನಾಗ. ಹಂಗ ಹೇಳ್ತಾರ ಅಂತ ಮಾಡ್ತಾರ ಅವರು ಹಂಗ.
ಹ್ಮ ಹಾ
ಆ
ಉಮೇಶ್ ಭೈಯ
ಹ್ಮ ಬಂದನಪ್ಪ ಅವ ಅವನಿಗೇನ್ ಕೆಲ್ಸ ಇಲ್ ಏನಿಲ್ಲ ಸುಮ್ಮ್ ಓಡಾಡ್ತಾನಪ್ಪ ಅವ.
ಹ್ಮ್
ಹಾ ಅವ್ರ ಹುಡುಗೇನ ಬಿಟ್ಟೋದ್ಲ ಅಂತ ಹೇಳ್ತಿದ್ರಪ್ಪ ಹುಡ್ರು. ಎ
ಅಲೋ ಗಿರೀಶ್ ಕಾರ್ನಾಡ್ ಬಗ್ಗೆ ಹೇಳತ್ತಿದೆಲ್ಲೇ.
ಹ ಅವ್ರ ಪೂರ್ಣ ಹೆಸರು ಅಂದ್ರೆ ಗಿರೀಶ ರಘುನಾಥ ಕಾರ್ನಾಡ್ ಅಂತೆ.
ಗಿರೀಶ್ ರಘುನಾಥ ಕಾರ್ನಾಲ್
ಹಾ
ಹ್ಮ್
ಅವ್ರು ಹುಟ್ಟಿದ್ದಂದ್ರೆ ಹತ್ತೊಂಬತ್ತು ಮೇ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿಂತೆ. ಹಲೋ
ಹ್ಮ್
ಹತ್ತೊಂಬ ಅವರು ಹುಟ್ಟಿದಂದ್ರೆ ಹತ್ತೊಂಬತ್ತು ಮೇ ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ಹುಟ್ಟಿದ್ರು ಅವರು ಅವ್ರ ಜನ್ಮಸ್ಥಳ ಎಲ್ಲಾಗಿದ್ದಾಳ
ಎಲ್ಲಿ
ಮಹಾರಾಷ್ಟ್ರದ ಆಗಿತ್ತು ಅಂತ ಅವ್ರ್ದು
ಮಹಾರಾಷ್ಟ್ರನಾ ಆ ಮೂವಿದಾಗ ಭ ಮಹಾರಾಷ್ಟ್ರ ಹೆಸರು ತೊಂದ್ರ ಗೊತ್ತಿಲ್ಲ
ಅದು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲತ್ತನ ಅದನ್ನ
ಹಾ
ಹಾ ಮ ಮೇಥ ಮೇಥಾರಾನ ಮಹಾರಾಷ್ಟ್ರದಲ್ಲಿ ಹುಡ್ತಾರ ಅವರು
ಹ್ಮ
ಕರ್ನಾಡ ಕರನಾಡು
ರಘುನಾಥ್ ಕಾರ್ನಾರ್ ಹ
ತಾಯಿ ಕೃಷ್ಣಿ ಕೃಷ್ಣಾಬಾಯಿ
ಕೃಷ್ಣಾಬಾಯಿ
ಹಾ
ಹಾ
ಅವ್ರ ಸಾಯದ್ ಯಾವಾಗ ಸಹತ್ ಹೇಳ ನಾವ ಇದ್ದಾಗ ಸಾಯ್ತಾರ ನಾವ್ ಅವಾಗ ಈಗ ಏನು ಏನುೋ ಓದ್ತಿದಪ್ಪ ನಾವು ಏನ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇರ್ಬೋದೇನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವವು ಏನ್ ಹತೀವಿ
ನಾವು ಎರಡ್ ಸಾವಿರದ ಹತ್ತೊಂಬತ್ತರದಾಗ ಏಳನೇ ನಂಟನೇ ಇದ್ದೆವು
ಹಾ ವಕ್ಕ್ರ ಮ್ತದಲ್ಲ
ಹ ಹಾ ಕೊರೋನಾ ಟೈಮ್ ನಲ್ಲಿ ಸಹತಾರೆನ ಅವರು ನಿಧಾನವಾಗ್ತಾರ ಹ್ಮ
ಅವರು ಬಾಲ್ಯದ ಬಹಭಾಗ ಕರ್ನಾಟಕ ನಾಟಕದ ಸಿರಿಸಿಯಲ್ಲಿ ಕಳೆದಿತು ಬಾಲ್ಯದಲ್ಲಿಯೇ ಯಕ್ಷಗಾನ ನಾಟಕ ಮತ್ತು ಸಹಿ ನಿತ್ಯದ ಮೇಲೆ ಅವರಿಗೆ ಆಸಕ್ತಿ ಬೆಳೆಯಿತು
ಯಕ್ಷಗಾನ ಮತ್ತ ಇದು ನಾಟಕದಲ್ಲಿ ಅವ್ರಿಗೆ ತುಂಬಾ ಹುಟ್ಟೆ ಇದು ಇತ್ತು ಅವ ಹ್ಮ ಆಸೆ ಇತು ಹ್ಮ್ ಮಾಡ್ಬೇಕನ್ನ್ ಚಲ ಇತ ಅವ್ರಿಗೆ
ಮತ್ತೆ ಅವರು ಶಿಕ್ಷಣ ಕಲ್ತಿದ್ದ ಎಲ್ಲ ನಂದ್ರೆ ಗಿರೀಶ್ ಕಾರ್ನಾಡ್ ಅವರು ಧಾರವಾಡದ ಕರ್ನಾಟಕದ ಕಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಗಣಿತ ಮತ್ತು ಅಂಕ ಅಂ ವಕಿ ಶಾಸ್ತ್ರದಲ್ಲಿ ಪದವಿ ಪಡೆದರು ಹಾ ಗಣಿತ ಶಾಸ್ತ್ರದಲ್ಲಿ ಅಂಕಿಶಾಸ್ತ್ರದಲ್ಲಿ ಪದವಿ ಪಡತಾರಂತವರು
ಪದವಿ ಸಿಗ
ಹಾ ನಂತರ ನ ನಂತರ ರೋಡ್ಸ್ ವಿದ್ಯ ಿದ ವಿದ್ಯಾ ವೇತನದ ಪಡೆದು ಇಂಗ್ಲೆಂಡಿನ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು
ಇಂಗ್ಲಂಡಿಗೆಗಗ ಬರ್
ಹ್ಮ ಅಲ್ಲಿ ಮೂರ್ ಹಾ ಮೂರ್ ಟೈಪ ಬಗ್ಗೆ ಮಾತಾಡ್ತಾರ ಅವರು ಹಾ ತತ್ತ್ವಶಾಸ್ತ್ರ ಹಾ ಅರ್ಥಶಾಸ್ತ್ರ ಮತ್ತೆ ರಾಜಕೀಯ ಶಾಸ್ತ್ರ ಅಧ್ಯಯನ ಮಾಡ್ತಾರತ್ತ ಇಂಗ್ಲೆಂಡಿಗೆ ಹೋಗಿ ಅವ್ರು
ಹಾ ರಾಜಕೀಯ ಶಾಸ್ತ್ರ ಹಾ
ಹ್ಮ್ ನೋಡಪ್ಪಾ ಮೂರ್ ಮೂರ್ ದ ಬೇರೆ ದಿವ್ಸಕ್ಕೆ ಹೋಗಿ ಪಾಠ ಮಾಡದನ್್ರರಿ ಏನ
ಛೆ ನೋಡ ಅಷ್ಟು ಇದು ಐತೆ ಅವ್ರತೆ ನಾಲೆಜ್
ಹ್ಮ ಮತ್ತೆ ಸಾಹಿತ್ಯ ಜೀವನ ಏನಂದ್ರ ಅವ್ರದು.
ಹ್ಮ್
ಆಕ್ಸ್ಫರ್ಡ್ನನಲ್ಲಿ ಓದುತ್ತಿರುವಾಗಲೇ ಅವರು ತಮ್ಮ ಮೊದಲ ನಾಟಕ ಯಾಯಾತಿಯನ್ನು ಬರೆದರು ಈ ನಾಟಕವು ಅವರಿಗೆ ಅಪಾರ ಖ್ಯಾತಿ ತಂದುಕೊಟ್ಟಿತ್ತು.
ಅಪಾರ ಖ್ಯಾತಿ ಅಂದ್ರಗೂ ಹೆಸರು ಮಾಡಸು
ಹಾ ಜಾಸ್ತಿ ಹೆಸ್ರ ಮಾಡ್ಸ್ತಾವ್ರಿಗೆ ಇನ್ನು ಇನು ಬರಿಬೇಕು ಇನ್ನು ಮಾಡ್ಬೇಕಂತ ಚೆರಾ ಓಡಸ್ತ
ಹ್ಮ್ ಅವರಿಂದ.. ಜನಗೂಳಿಗೆ ನನ್ನ ಕೈಲೆ ಎಷ್ಟುಗೆ ಒಳ್ಳೇದ್ ಆಗ್ತದ ಅಷ್ಟು ಒಳ್ಳೇದ್ ಮಾಡಿದ್ರ ಅವ್ರು. ಅವರ ಕಾದಂಬರಿ ಮತ್ತ ಅವ್ರ ಪುಸ್ತಕ ಮೂಲಕ
ಹ್ಮ ಅವರ ನಾಟಕಗಳು ಪುರಾಣ ಮತ್ತು ಇತಿಹಾಸದ ಕಥೆಗಳನ್ನು ಆಧುನಿಕ ಸಮಾಜದ ಸಮಸ್ಯೆಗಳೊಂದಿಗೆ ಜೊ ತೆ ಗುಡಿಸುತ್ತದೆ
ಹ್ಮ
ಹ್ಮ್ ಅವ್ರ ಪ್ರಮುಖ ನಾಟಕ ಅಂದ್ರೆ ಇವಾಗ್ಲಿ ಹೇಳ್ದಲ್ಲ ಯಯಾತಿ ಅಂತ
ಯಾಯತಿ ಹ
ಸಾವಿರದ ಒಂಬೈನೂರ ಅರವತ್ತೊಂದ್ರರಲ್ಲಿ ಬರೀತಾರೆ ಅವರು.
ಸಾವಿರದ ಅರವತ್ತ
ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹ ಅದು ಮಹಾಭಾರತದ ಯಾಯಾತಿ ಕತೆಯನ್ನು ಆಧರಿಸಿದ ನಾಟಕ ಅಂತದ್ದು ಮಹಾಭಾರತದಲ್ಲಿ ಈರತತಿ
ಇದು ಮಹಾಮಾರತದಲ್ಲೂ ಒಂದು ಪಾತ್ರವಾಗಿರ್ಬೋದು ಅಂ..
ಹ್ಮ ಹ್ಮ್ ಕತೆ ಆಧಾರಿತ ನಾ ಕತೆ ಅದ... ಕ ಬರ್ತಾನವ.
ಹಾ..
ಹಾ ಮತ್ತೆ ತೂಗಲಕ್ಕಂತ ಬರಿತಾನ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ
ತೂಬಲೋ
ಹ ತೂಗಲಕ್ಕ..
ತೂಗಲಕ್ಕ...
ಹಾ ಮಹಮ್ಮದ್ ಬಿನ್ ತುಗಲಕ್ಕ ಕೇಳಿಯಲ್ಲ! ಪೆ ಇದು ಪ ಎಸಲಸಿ ಒಳಗ ಹ್ಮ್ ಸಮಾಜ ಸಮಾಜ ವಿಜ್ಞಾನ
ಹಾ..
ಮಮ ಮಹಮ್ಮದ್ ಬಿನ್ ತುಗಲಕ್ಕನ ಜೀವನವನ್ನು ಆದರಿಸಿದ ನಾಟಕ ಇದು ಭಾರತೀಯ ರಂಗಭೂಮಿ... ಮೇಯ ಶ್ರೇಷ್ಠ ನಾಟಗಳಲ್ಲಿ ಒಂದಾಗಿದೆ. ಅವ್ರ ನಾಟಕ ಒಂದ ಬರ್ದಾನವ್ ಅವ್ರ ಚರಿತೇ ಮ್ಯಾಗ
ಎಲ್ಲಿ ಹುಟ್ಟ್ಯಾರ
ಹಾ ಹಂಗ ಹಂಗ ಪುಸ್ತಕ ಬರ್ದಾರ ಅವ್ರ ಬಗ್ಗೆ...
ಓ ಅವ್ರ ಬಗ್ಗೆನೇ ಒಂದು ಪುಸ್ತಕ ಬರ್ದಾರ ಅವರು
ಹ್ಮ ಮತ್ತೆ ಹಯವದನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬರೀತಾರ ಅವರು.. ಹ್ಮ್ ಅದು........ ! ಹಹಯ ಹಯವದನ ಹೈವೆ ಹಯವದನ., ಹ ಗುರುದು ಮತ್ತು ವ್ಯಕ್ತಿಗರ ಸಮಸ್ಯೆಗಳನ್ನು ಚಿತ್ರಿಸುವ ನಾಟಕ
ಓ....
ಗುರುತು ಮತ್ತು ವ್ಯಕ್ತಿತ್ವ ಅದನ....
ಹ ಅವ್ರ ಗುಣ ಹೆಂಗ ಅದ ಅವ್ರ ಬಿಹೇವಿಯರ್.....
ಅದ..
ಹ್ಮ
ಮತ್ತೆ ನಾಗ್ ನಾಗಮಂಡಲ ಅಂತ ಸಾವಿರದ ಒಂಬೈನೂರ ಎಂಬತ್ಎಂಟರಲ್ಲಿ ಬರೀತಾರೆ ಅವರು..
ಸಾವಿರದ ಒಂಬೈನೂರ ಎಂಬತ್ತೆಂಟು.
ಹಾ ನಾಗ ಮಂಡಲ ನಾಗಮಂಡಲ ಅಂತ.
ನಾಗ ಮಂಡಲ.
ಹ ಜನಪದ ಕಥೆಗಳ ಆಧಾರದ ಮೇಲೆ ರಚಿಸಲಾಗಿರುವ ಪ್ರಸಿದ್ಧ ನಾಟಕ ಅದು.
ಇವ್ರು ಜನಪದ ಮೇಲೆ ಭೀ ಬರ್ತಾರನು ಜನಪದಗಳ ಮೇಲೆ ಭೀ. ಓ ಇಲ್ ನೋಡ್ಗ.
ಒಂದ್ ಕಡೆನ ಎಲ್ಲದಾರ್ಲಿ ಇವ್ರ. ಮತ್ತೆ ತಲೆದಂಡ ಅಂತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರೀತಾರೆ.
ತಿಲದಂಡ.
ಹ್ಮ್.
ಹಾ.
ಹನ್ನೆರಡನೇ ಶತಮಾನದ ಲಿಂಗಾಯತ ಚಳುವಳಿಯನ್ನು ಆಧರಿಸಿದ ನಾಟಕ ಅಂಥದ್ದು ಹನ್ನೆರಡನೇ ಶತಮಾನದಲ್ಲದು.
ಓ.
ಹನ್ನೆರಡನ ಶತಮಾನ ಅಂದರೆ ಸಾವಿರದ ಸಾವಿರದ ಇನ್ನೂರ ಸಾವಿರದ ಇನ್ನೂರ ಎರಡನ ವರ್ಷದಲ್ಲಿ ಬರ್ತಿರೋದ. ಇದು ಮಾಡಿ ಹ್ಮ್ ಮತ್ತೆ. ಅಗ್ನಿ ಮ ಮಳೆ ಅಂತ ಹೊರ್ದಾರ ಅವರು ಮತ್ತೊಂದು.
ಅಗ್ನಿಮತ್ತೆ ಮಳೆ.
ಹ್ಮ್ ಅದು ಮಹಾಭಾರತ ಕಥೆಯನ್ನು ಆಧರಿಸಿದ ನಾಟಕ ಅಂತದ್ದು ಮಹಾಭಾರತದ್ದ.
ಮಹಾಭಾರತದಂತಾನ ಇದು ಬಿ ಹಾ.
ಮತ್ತೆ ಚಲನಚಿತ್ರ ಕೊಡುಗೆ ಅವರು ಫಿಲ್ಮ್.